ಸ ಆಗದತ್ರಿ ಆರಾಮಲ್ರಿ
ಹಾ ಆರಾಮ್ ನೋಡ್ರಿ ನೀವ್ ಆರಾಮ್ರಿ ಹ್ಮ ನಾವ್ ಆರಾಮಿದೀವ್ರಿ
ಹಾ ಮತ್ತೆ ಎಕ್ಸಾಮ್ಸ್ ಇತ್ತಲ್ಲ
ಹಾ ಅದ ರೀ ಎಕ್ಸಾಮ್ಸ್ ಅದಾವ ಪ್ರಿಪೇರ್ ಹಾಕೊಂತೀವಿ ನಿಮದ್ರೆ
ಹ್ಮ್ ಯಾವಾಗ ಅದಾ ರಿ
ಹಾ ಇದೇ ಒಂದನೇ ತಾರೀಕ ಹಂಗ ಅದಾವ್ರೀ ಒಂದಕ್ಕ ಮೂರ್ಕ್ಕ ಮತ್ತೆ ಹಾರಿ.
ಹ್ಮ್ ಹ್ಮ್ ಅದೊಂದು ಎಕ್ಸಾಮ್ ಮುಗಿತ ಅದ್ರೆ ಮುಗಿತಾ ಎಂಗ್.
ಹ್ಮ್ರಿಇದು ಅಂದ್ರೆ ಇದು ಏಳ್ನೇ ಸೇಮ್ ಅಲ್ರರಿ ಎಂಟ ಸೇಮ್ ಇರ್ತಾವ. ಇದೊಂದ್ ಸೇಮ್ ಮುಗಿಸಿ ಮುಂದಿನ ಸೇಮ್ ಮುಂದಿನ ಸ್ ಇಂಟರ್ನ್ಶಿಪ್ ಇರತ್ರಿ ಇದೊಂದ್ ಸೇಮ್ ಮುಗಸಿದ್ರೆ. ಹಾ ಮುಂದ ಇಂಟರ್ನ್ಶಿಪ್ ಮಾಡದ್ರಿ ನಿಮ್ದ್ ನಷ್ಟ ಅದಯ್ತ್ರಿ.
ಹ್ಮ್ ಆಗ್ಯಾತ್ ಆಗ್ಯಾತ್ರಿ ನಿಮ್ಡ್ರಿ.
ಹ್ಮ ನಮ್ದಯ್ತ್ ನೋಡ್ರಿ ಏನ್ ತಿಂದ್ರಿ.
ಏನ್ ಮಾಡಿದ್ರಿ ನಾಷ್ಟ.
ನಾವು ಪಲಾವ್ ತಿಂಧ್ವಿರಿ ನೀವು. ಹಲೋ,
ನಾವ ಇವತ್ತು ದೋಸೆ ಹ ದೆ ದಸೆ ತಿಂದು ಇಂಗ ಹೊರಗ ಬಂದಿದ್ದೇವಿ ಹ್ಮ್.
ಏನ್ ದಿನಾ ವೆರೈಟಿ ವೆರೈಟಿ ಏನ ಇಲ್ಲ ಡೈಲಿ ಅದೇನಾ.
ಹೇ ನಮ್ದ ಡೈಲಿ ವೆರೈಟಿ, ವೆರೈಟಿ
ಹಾ ಹಾ ಬೇರೆ ಬೇರೆಲ್ಲ ತಿಂತಾರೆ ಎಲ್ಲಿ ಹಾಸ್ಟ್ಲ ಅಲ್ಲಿ. ಇರೋದಾ ಇಲ್ಲ ಮನೇಲ್ಲ,
ಹಾಸ್ಟಲ್ ನೀವು,
ಹಾ ನಮ್ದು ಹಾಸ್ಟೆಲ್ ರೀ ನಾವು ಹಾಸ್ಟೆಲ್ಗೆ ಇರ್ತೀವಿ. ನಮ್ದು ದಿನ ಬೇರೆ ಬೇರೆ ಎಲ್ಲಾ ಮಾಡ್ತಿರ್ತಾರ.
ಏನೇನ್ ಮಾಡ್ತಾರೆ ನಿಮ್ ಕಡೆ ಎಲ್ಲ.
ಹಾ ದೋಸೆ, ಇಡ್ಲಿ, ಪಲಾವು, ಟಮಾಟೊ ಬಾತ. ಹಂಗೆ ದಿನಾ ಬೇರೆ ಬೇರೆ ಇರ್ತೈತ್ರಿ.
ಹ್ಮ್ ಹ್ಮ್ ಹ್ಮ್ ಹ್ಮ್ ಕೇಸರಿ ಬಾತ್ ಮಾಡಲ್ಲ.
ಕೇಸರಿ ಬಾತ್. ಷು ಶುಕ್ರವಾರಕೊಮ್ಮೆ ಮಾಡ್ತ ಥೈ ಚೌಚೌ ಭಾತ್ ಎಲ್ಲಾ ನಮ್ ಕಡೆ ಗೊತ್ತಿಲ್ರಿ. ಅದ್ ಚೌಚೌ ಭಾತ ಅಂದ್ರೆ ಹೆಂಗೆ,
ಚೌ ಚೌ ಭಾತ್ ಅಂದ್ರೆ ಉಪ್ಪಿಟ್ಟು, ಮತ್ತ ಶೀರಾ ಕೊಡ್ತಾರಲ್ಲಾ. ಎರಡು ಮಿಕ್ಸ್ ಮಾಡಿ.
ಓ ಎರಡು ಮಿಕ್ಸ್ ಮಾಡಿ ಕೊಟ್ರ ಅದ ಚೌಚೌ ಬಾತ್.
ಚೌಚೌ ಬಾತ್.
ಹ್ಮ್. ಹ್ಮ್.
ಎಪ್ಪ ಪುಳಿಯೋಗರೇ ಮಾಡ್ತಾರ ನಂಗೆ ಇಷ್ಟಾನೇ
ಹ್ಮ್.
ಚಿಕನ್ ಫೇವರೇಟ್ ನಿಂಗ,
ಹಾ ನಾವು ಚಿಕ್ಕನ್ ತಿಂತೀವಿ. ಎಲ್ಲ ಎಷ್ಟ ದೇ ವಾರದಾಗ ಒಂದ್ಸಲನಾ ಇಲ್ಲ, ತಿಂಗಳಿಗಿ ಒಂದ್ಸಲ,
ವಾರದಾಗ ಎರಡ್ ಸಲಾ.
ವಾರದಗ ಎರಡು ಸಲಾನು ತಿಂತಿರಿ.
ಹ್ಮ್ ಇಷ್ಟ ಅಲ್ಲ ಅದಕ್ಕ ಎರಡು ಸಲಾನು ತಿಂತಿವಿ. ಕಬಾಬ್ ಗಿಬಾಬ್ ಹ ತಿನಲ್ಲ ನೀವು.
ಕಬಾಬ ಅದೆಲ್ಲ ಹಾಸ್ಟ್ಲಲ್ ಕೊಡಲ್ಲ ಏನ್ರ ತಿನ್ಬೇಕಕ್ ಅನ್ಸುದಾಗ ಹೊರ್ಗಡೆ ಹೋಗ್ ತಿಂತೀವಿ. ಊರ್ಗೆಲ್ಲ ಹೋದಾಗ ತಿಂರ್ತೀವಿ ಅವಾಗ ಅವ್ಗ.
ಹ್ಮ್.
ಮತ್ತೆ ಊರ್ ಕಡೆಲ್ಲ ಆರಾಮಲ್ಲ.
ಹ್ಮ್ ಎಲ್ರೂ ಆರಾಮ ನೀವು.
ಹಾ ನಾವು ಆರಾಮಿದ್ದೀವಿ ನೋಡ್ರಿ.
ಎಷ್ಟು ಸಬ್ಜೆಕ್ಟ್ ಅದ ನಿಮ್ಗ.
ಹಾರಿ.
ಹನ್ ಸಬ್ಜೆಕ್ಟ್ ನಮ್ ಮೂರ್ ಅದಾವ ಮೂರ್ ಮೂರ್ ಸಬ್ಜೆಕ್ಟ್ ಅದಾವ ರೀ ನಮ್ಗ
ಯಾವ
ಅ್ರ ನಾವು ನರ್ಸಿಂಗ್ ನರ್ಸಿಂಗ್ ಅಲ್ಲ
ಹ್ಮ್
ಹ್ಮ ರಿಸರ್ಚ್ ಆಂಡ್ ಸ್ಟ್ಯಾಟಿಸ್ಟಿಕ್ ಅಂತ ಒಂದ್ ಬರುತ್ತಾ ಕಮ್ಯುನಿಟಿ ಎಲ್ತ್ ನರ್ಸಿಂಗ್ ಅಂತ ಒಂದ್ ಬರ್ತೈತ್ರಿ
ಹ್ಮ್
ಮತ್ತ ಓ ಬಿ ಜಂತಿಗೆ ಚಂದ ಒಂದ್ ಬರ್ತದ
ನಿಮ್ಮ ಸ್ಕೋಪ್ ಐ್ತ
ಓ ಏನ ಈ ಕಡೆ ಎಲ್ಲ ಸ್ವಲ್ಪ ಸ್ಯಾಲ್ರಿ ಎಲ್ಲಾ ಕಡಿಮೆ ಐತೆ ಅಂದ್ರೆ ಅಬ್ರಾಡ್ಗೆಲ್ಲ ಹೋದ್ರೆ ಚೆನ್ನಾಗೈಐತಿ ಅಂತಾರೆ ಬಟ್ ಇ ಗೌರ್ಮೆಂಟ್ ಆದ್ರೆ ಚೆನ್ನಾಗಿದೆ ಇದ್ರಾಗನು
ಹ್ಮ್ ಹ್ಮ್ ಹ್ಮ್ ಗೌರ್ಮೆಂಟ್ತ್ತ ಎಲ್ಲ ಕಾರ್ಪಲ್ ಮಾಡ್ಬೇಕಲ್ಲ ಇಲ್ಲೆಲ್ಲಾ ಮಾಡದಿಲ್ಲ
ಎಲ್ಲ ಇನ್ಫ್ಲಯೆನ್ಸ್ ಇನ್ಫ್ಲೂಯೆನ್ಸ್ ಥ್ರೂನ ಹೋಗತ್ತಲ್ಲ
ಹ್ಮ್
ಹ್ಮ್ ಹಾಗಾಗಿ ಆಗಲ್ಲ ಜಾಸ್ತಿನ್ ಜಾಸ್ತಿ ಎಲ್ಲಾ ಇನ್ಫ್ಲೂಯೆನ್ಸ್ ಎಲ್ಲಾ ಪೊಲಿಟಿಷಿಯನ್ಸು ಅದೆಲ್ಲಾ ಜಾಸ್ತಿ ಅಲ್ಲ
ಹ್ಮ್
ಅವ್ರ ಕಡೆೆಯಿಂದಾದ್ರೆ ಗೌರ್ಮೆಂಟ್ ಎಲ್ಲ ಆಗತ ಇ
ಹ್ಮ್ ಹ್ಮ್ ಹ್ಮ್ ಇಲ್ಲೆಲ್ಲಾ ಗೌರ್ಮೆಂಟ್ ಆದ್ರೆ ಎಷ್ಟು ಸ್ಯಾಲ್ರಿ ಮ್ಯಾಕ್ಸಿಮಮ್ ಸಿಗೋದು
ಹಾ ಅರವತ್ ಸಾವಿರಂದಾನೇ ಸ್ಟಾರ್ಟ್ ಐತ್ರಿ ಅದ
ಅರವತ್ ಸಾವಿರನ
ಹಾ ಸ್ಟಾರ್ಟಿಂಗ್ ಸ್ಯಾಲ್ರಿನೇ ಅರವತ್ತು ಅರವತ್ತು ಎಪ್ಪತ್ತ ಗಂಟೆ ಬರುತ್ತೆ ಹಂಗೆ ಬರ್ತಾ ಬರ್ತಾ ಇನ್ಕ್ರೀಸ್ ಆಗುತ್ತಾ ಒಂದು ಒಂದು ಮೂವತ್ತರ ತನ ಎಲ್ಲ ಬರುತ್ತೆ
ವರದಿ ಸಿಕ್ಕ ಹಬೇಕಾ ಅಥವಾ ಇಲ್ಲೇ ಇರ್ಬೇಕಾ
ನೋಡ್ಬೇಕ್ರೀ ಅಯತೈ ನಾವ್ ಏನು ಜರ್ಮನ್ ಗಿರ್ಮನ್ ಓಮ್ ಅನ್ ಕಂಡಿತವಿ
ಹ್ಮ್
ನೋಡ್ಬೇಕೇು ಅತ ಅಂದ್ರೆ ಸ್ವಲ್ಪ ಪಷ್ಟಿಗೆಲ್ಲ ಖರ್ಚೋದು ಜಾಸ್ತಿ ಬರ್ತಲ್ಲ
ಹ್ಮ್ ಎಷ್ಟು ಬರುತ್ತೆ ಹೆಂಗ ಹೆಂಗ್ ಹೋಗೋದ ಜರ್ಮನ್ಗ್ ಹೋಗುತ್ತಾ
ಹಾ ಫಸ್ಟಿಗೆ ಎಕ್ಸಾಮ್ ಇರುತ್ತೆ ಅದು ಕಮ್ಯುನಿಕೇಶನ್ ಎಕ್ಸಾಮ್ ಇರುತ್ತೆ
ಹ್ಮ್
ಪಾಸ್ ಆಗ್ಬೇಕು ಎ ಒನ್ ಬಿ ಒನ್ ಮತ್ತೆ ಎ ಟು ಬಿ ಟು ಅಂತಿ ಎಕ್ಸಾಮ್ ಇರುತ್ತೆ ಹ ಎ ಎನ್ ಎಕ್ಸಾಮ್ ಅಲ್ಲಿ ಸು್ನೆ ನಾರ್ಮಲ್ ಆಗಿ ಮಾತಾಡೋದ ಇರುತ್ತ ಬಟ್ ಎಕ್ಸಾಮಲ್ಲಿ ಬರಿಯೋದ್ ಇರುತ್ತ ಅಂದ್ರೆ ಜರ್ಮನ್ ಲ್ಯಾಂಗ್ವೇಜ ಮಾತಾಡ್ಬೇಕು ಆಮೇಲೆ ಇಂಟರ್ವ್ಯೂ ಕರೀತಾರೆ ಅಲ್ಲೋಗಿ ಇಂಟರ್ವ್ಯೂ ಅಟೆಂಡ್ ಮಾಡ್ಬಾರ್ದು ಕ ಸಾಧ್ಯತೆ ಹಲೋ
ಹ ಹ್ಮ್
ಹಾ ಗ ಇಂಟರ್ವ್ಯೂ ಎಾ ಅಟೆಂಡ್ ಆಗ್ಬೇಕಂದ್ರ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ